ಹ
ಹಲೋ
ಕೀರ್ತಿ ಏನ್ ಮಾಡ್ತಿದ್ಯಾ ಹಲೋ ಹಲೋ
ಹ
ಸ್ವಲ್ಪ ಸರಿಯಾಗಿರೋ ಜಾಗ ಬಾ ಸ್ವಲ್ಪ ಸ್ವಲ್ಪ ಆ ಕೇಳಸ್ತೈತೆ ಈಗ ಏನ್ ಮಾಡ್ತಾ ಇದಯ
ಹ ಕೇಳಿಸತೇತಿ ಹೇಳಿ ಕೂತಿದ್ದೀನಿ ನೀವು
ಹಾ ಏನ್ ಮಾಡ್ತಾ ಇದ್ಯಾ ಅಂದ ನಾನು ಈ ನಾನು ಈ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಲ್ಲ ನಾನು ಈಗ ಕ್ಲಾಸ್ ಮುಗಿಸಕೊಂಡು ಲಂಚ್ ಎಲ್ಲ ಹಾಫ್ ಅನ್ ಅವರು ಸರ್ ಬಂದ್ರು ಮಕ್ಕಳೆಲ್ಲ ಅವ್ರ ಹತ್ರ ಬಿಟ್ಬಟ್ಟ ನಾ ನಗೆ
ಬಂದ ಹ್ಮ್ ಸರಿ ಸರಿ ಏನ್ ಮಾಡ್ತವ ಇವತ್ತು ಏನು ಅಡುಗೆ ನಮ್ಮ್ ಮನೇಲಿ ಸೊಪ್ಪು ಸಾಂಬಾರು ಅನ್ನ
ಸೊಪ್ಪು ಸಾಂಬಾರ ಎಂತ ಸ ನಮ್ಮನೆಯಲ್ಲಿ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಅನ್ನ ಬೆಳಿಗ್ಗೆ ಟಿಫನ್ನು ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಧನಿಯಾಕ್ಕ ಟಿಫನ್ ಮಾಡ್ತಾ ಟಿಫನ್ ಮಾಡ್ತಾ ಧನಿ ಯಕ್ಕ
ಹ್ಮ ಮಾಡಿರ್ಬೇಕು
ಹಾ ಅಲ್ಲೇ ಬಂದು ಕೂತಲ್ಲ ಅವಗಿಂದ ನಾನು ಬೆಂಡೆಕಾಯನ ಲೋಳ್ೋಳೆ ಇರುತ್ತಲ್ಲಪ್ಪಾ ಚೆನ್ನಾಗಿ ಬೆಂಡೆಕಾಯನ ಫಸ್ಟ್ ತೊಳೆದು ಒಂಚೂರು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಬಿಟ್ಬಿಟ್ರಿ ನೀರೆಲ್ಲಾ ಇರುತ್ತಲ್ ಬಿಟ್ಟೋಗ್ಬ ಬಿಡುತ್ತಲ್ವ ಆಮೇಲೆ ಆ ತಗೊಂಡು ಚೆನ್ನಾಗ ಅದ್ರದ್ದು ತಲೆ ಇರುತ್ತಲ್ಲ ತಲೆ ಎಲ್ಲಾನು ತೆಗೆದು ಕರೆಕ್ಟ್ ಆಗಿ ಹಚ್ಚಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಉರ್ಕಬೇಕು ಎಣ್ಣೆ ಜಾ ಹಾ ಎಣ್ಣೆ ಜಾಸ್ತಿ ಎಣ್ಣೆ ಕಮ್ಮಿ ಹಾಕಿ ಉರಿದ್ರೆ ಅಲ್ಲ ಲೋಳೆ ನೋಳೆ ಹೋಗಲ್ಲ ಎಣ್ಣೆ ಎಣ್ಣೆ ಹ್ಮ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಹುರಿದ್ರೆ ಆ ಲೋಳೆ ಲೋಳೆ ತರ ಇರೋದೆಲ್ಲ ಹೋತು ಒಂದು ಹತ್ತು ನಿಮಿಷ ಉರಿಬೇಕಾಯತೆ ಅದ ಆದಾದ್ಮೇಲೆ ಅದಿಕ್ಕೆ ಮಾಮೂಲಿ ಆಮೇಲೆ ಅದಿಕ್ಕೆ ಈರುಳ್ಳಿ ಮೆಣಸಿ ಇದು ಅದೇನದು ಬೆಳ್ಳುಳ್ಳಿ ಸಾಸಿವೆ ಹಾಕಿ ಒಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ಟೊಮೊಟೊ ಹುಣಸೆ ಹಣ್ಣು ಎಲ್ಲಾನು ಆಡ್ಸಿ ಹಾಕಿದ್ರೆ ಸಾಂಬಾರ್ ಆಯ್ತು
ಅಷ್ಟ್
ಹ್ಮ್ ಹ್ಮ್ ನೀ ಏನ್ ಅಡಗೆ ಮಾಡತಿಯ ಏನ್ ಅಡಗೆ ಬರ್ತತೆ ನಿಂಗೆ
ನಂಗೆ ಮುದ್ದೆ ಮಾಡಕ್ ಬತ್ತೆ ಚಪಾತಿ ಚಪಾತಿ ಮಾಡಕ್ ಬತ್ತತೆ ದೋಸೆ ಮಾಡಕ್ ಬತ್ತ ಮತ್ತೆ ರೊಟ್ಟಿ ಮಾಡಕ್ ಬತ್ತೆ ಚಿತ್ರಾನ್ನ ಹುಳಿಯನ್ನ ಉಪ್ಪಿಟ್ ಹ್ಮ್ ಅನ್ನ ಸಾಂಬಾರು ಮಾಡ್ತೀನಿ ಅನ್ನ ಮಾಡ್ತೀನಿ ಅಷ್ಟೆ
ಹುಳಿಯನ ಯಾವತರ ಹುಳಿಯನ ಮಾಡ್ತೀಯ
ಹುಳ್ಳಿಯನ್ನಾನ ಹುಳಿಯನ್ನ ಫಸ್ಟ್ ಕಡ್ಲೆ ಬೀಜ ಹುರ್ಕೊಂಡ್ಬಿಡ್ತೀನಿ ಉರ್ದಿತ್ತಟ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ ಸ್ವಲ್ಪ ಹುಣ್ಸೆಹಣ್ಣನಾ ರಸ
ಹ್ಮ್ ಇದು ಪ್ಯಾಕೆಟು ಪ್ಯಾಕೆಟ್ ತರಿಸ್ತಯಾ ಅಥವಾ ನೀವು ಗೊಜ್ಜು ಮಾಡ್ಕಳದ
ಇಲ್ಲ ಇಲ್ಲ ಎಂ ಟಿ ಆರ್ ಫೋಲಿಯೋಗಾರೆ ಪೌಡರ್ ಬರ್ತ್ತಲ್ಲ ಅದು ಹತ್ತು ರೂಪಾಯಿ ರೋಹಿಣಿ ಅಮ್ಮ ತ್ತ
ಹ್ಮ
ಅದನ್ನ ತರ್ಸಿ ಅದನ್ನ ಹಾಕ್ಬಿಟ್ಟು ಹುಣಸೆನ್ ರಸ ಹಾಕಿ ಬೆಳ್ಳುಳ್ಳಿ ಎಲ್ಲ ಕಜ ಹಾಕ್ ಬಿಟ್ಟು ಅದು ಚೆನ್ನಾಗ್ ಮಳ್ಳದ್ಮೇಲೆ ಇಳಿಸಬಿಡ್ತವಿ ಅಷ್ಟೆ
ಹ ನಾನ್ ಗೊಜ್ಜುನ ನಾವೇ ಮಾಡ್ಕಳೋದು ಎಂ ಟಿ ಟಿ ಆರ್ ತರ್ಸಲ್ಲ ಏನುೂ ಇಲ್ಲ ನಾವೇ ಪೌಡ್ರು ಆಮೇಲೆ ಬೇಳೆ ಸಾರು ಪೌಡ್ರು ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಪೌಡರ್ನ ಹಾಕಿ ಗೊಜ್ಜು ಮಾಡ್ಕೊಳ್ಳದು
ಹು ಮತ್ತೆ ರೋಹಿಣಿ ಅತ್ತೆ ಇನ್ನು ಬಂದಿಲ್ಲ ರಾಹುಲ್ ಕಾಲೇಜ್ ಹೋದ ಇವಾಗ ಎಕ್ಸಾಮು ಅಂತ
ಇವತ್ ಏನ್ ಸಬ್ಜೆಕ್ಟ್ ಅವನಿಗೆ
ಅದ್ ಕನ್ನಡ
ಕನ್ನಡದಾ ಓದುದ್ನ
ಓದ
ಹ್ಮ್
ಮತ್ತೆ ಏನ್ ರೋಹಿಣಿ ಅತ್ತೆ ಸಮಾಚಾರ ಇವತ್ತಿಂದಾನೆ ಇವತ್ತೇ ಫಸ್ಟ್ ಹ ಅದಿಕ್ಕೆ ಕನ್ನಡ ಹ್ಮ್ ಮತ್ತೆ ಎಲ್ಲಾರೂ ಬಂದವಾರ ಸ್ಕೂಲಲ್ಲಿ
ಏ ಸಾಕು ಎಲ್ಲಾರೂ ಬಂದವ್ರ ಏನು ಒಂದು ಒಂದು ಒಬ್ಬರು ಇಬ್ರು ಅಷ್ಟೇ ಬಂದಿಲ್ಲಾ ಮಿಕ್ಕಿದವರೆಲ್ಲ ಬಂದವ್ರೆ ಏನ್ ಎಪ್ಪತ್ ಜನ ಸೇರ್ಕರ್ತಾರ ಏನ್ ಗಲಾಟೆ ಅಂದ್ರೆ ಗಲಾಟೆ ಒಂದು ಗಳಿಗೆ ಸುಮ್ನೆ ಕೂತ್ಕೊಳ್ಳ ಅಯ್ಯ ಅಯ್ಯ ಯಾಕೆ ಹೇಳ್ತಿಯಾ ಗೊಜ್ಜ ಗೊಜ ಗೊಜ ಗೊ ಗೊಜ ಗೊಜ ಗೊಜ ಅಂತ ಒಂದೇ ಸಮನೆ ಮಾತು
ಎಲ್ಲರಿಗೂ ಒಂದ ಕಡೆಯಿಂದ ಹೊಡ್ಕೊಂಡು ಬಂದುಬಿಡಿರಿ ರೋಹಿಣಿ ಅತ್ತೆ
ಅಯ್ಯೋ ಕತ ನನಗೆ ಅರ್ಚಿ ಅರ್ಚಿ ನಮ್ಮ್ ಎದೇ ನೋವ್ ಬರ್ತದೆ ಅವ್ ಕೆ ಏನು ಇಲ್ಲ ಅವ್ರಗು ಎಲ್ಲ ಅನ್ಸೋಕೆಲ್ಲ. ಈಗ ನೋಡು ಎಜುಕೇಶನ್ ಎಲ್ಲ ಯಾವ್ ತರ ಮಾಡ್ಬಿಟಾರೆ ಬ್ಲೂ ಪ್ರಿಂಟ್ನ್ನು ಕೊಟ್ಬಿಡ್ತಾರೆ. ಹ ಬ್ಲೂ ಪ್ರಿಂಟ್ನು ವೆ ಕೊಟ್ಬಿಟ್ಟು ಆ ಬ್ಲೂ ಪ್ರಿಂಟ್ ಜೊತ ಜೊತೆಗೆ ಇಂತಿಂತ ಲೆಸನ್ ಅಲ್ಲಿ ಇಂತಿತದ ಓದ್ ಕೊಂಡ್ರೆ ಅಂತ ಮಟ್ಟಕ್ ಕೊಡ್ತಾರೆ ಅಷ್ಟು ಅಲ್ದೇನನೆ ಜೊತೆಗೆ ಎಕ್ಸಾಮ್ ನ ಹದ್ಮೂರು. ಐಯ್ಯ ಮಧು ಬಂಗಾರಪ್ಪಗೆ ಎಜುಕೇಶನ್ ಹದ್ಮುಂರ್ ಮಾರ್ಕ್ಸ್ಗೆ ತಂದಿಟ್ರೆ. ಮಕ್ಳು ಎನ್ ಓದ್ತವೆ ಹ್ಮ್
ಹದಮೂರು ಮಕ್ಸ.
ಅದುನುನುವೆ ಪಾಸಿಂಗ್ ಮಾರ್ಕ್ಸ್. ತಿಗಾ ಹದಮೂರ್ ಬ ಹದಮೂರು ಮಾರ್ಕ್ ತಗೊಂಡ್ರ ಸಾಕು ಎಂಬತ್ ಗೆ ಅವ್ರ ಹದಿಮೂರ್ ಮಾರ್ಕ್ಸ್ ತಗನ್ಬುಟ್ರೆ ಅವ್ರು ಪಾಸ್ ಅಂತ. ಹ್ಮ್ ನೋಡು ಹೊಸ್ ಏ ಓದ್ಸಲ ಎಕ್ಸಾಮ್ ಯಿಂದ ಹಂಗ ಮಾಡಿರೋದು ಹದುಮೂರು ಮಾರ್ಕ್ಸ್ ಎಂಬತ್ತಕ್ಕೆ. ಅವ್ರ ಹದ್ಮೂರ್ ಮಾರ್ಕ್ಸ ತಗಬಟ್ರೆ ಸಾಕು ನಾವು ಅವ್ರಿಗೆ ಬೇಕಿರ ಇಂಟರ್ನಲ್ ಮಾರ್ಕ್ಸ್ ಹಾಕಿರ್ತೀವಲ್ಲ ಹಂಗಂದಕೊಂಡು. ಹ ಈಗ ಹದ್ಮೂರು ಮಾರ್ಕ್ಸ ಓ ಕಷ್ಟ ಬಿಟ್ಕಂಡ್ ಪಾಠ ಮಾಡೋದು ಎಲ್ಲ ವೇಸ್ಟ್ ಆಮೇಲೆ ಏನು ಎಷ್ಟು ಅಚ್ಚಕಟ್ಟಾಗಿ. ಕೆಳ್ತಾರೆ ಅಂತ ಇಂಗ್ಲೀಷ್ ಮಾಮ್ ಏನ್ ಮ್ಯಾಮ್ ಇಂಗ್ಲೀಷ್ ಅಲ್ ಕಷ್ಟ ಚಾ ಒಂದ ಒಂದು ಸಮ್ಮರಿ ಬರದ್ರೆ ನಾಲ್ಕು ಮಾರ್ಕು ಒಂದು ಲೆಟರ್ ಬರದ್ರೆ ಐದು ಮಾರ್ಕ್ ಐದು ನಾಲ್ಕು ಒಂಬತ್ತೈತು ಮಾರ್ಕ್ ಗ್ರಾಮರ್ ಅಲ್ಲಿ ಇಲ್ಲಿ ಇಲ್ ಲಿ ಆಡ್ಸಿದ್ರ ಹದ್ಮಮುರ್ ಮಾರ್ಕ್.
ಹ್ಮ್ ಮುಗಿತು ಮುಗೀತು
ಅಷ್ಟೇ ಮುಗೀತು ಓ ಇನ್ಯತ ಇಗೆ ಕಷ್ಟ ಪಟ್ಕೊಂಡು ಓದ್ಬೇಕು ಸೈನ್ಸ್ ಅಲ್ಲಿ ಏನ್ ಆ ಆ ಡ್ರಾಯಿಂಗ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡದ್ರೆ ಸಾಕು.
ಹ್ಮ್
ಏನ್ ಹೇಳ್ತೀಯ ಏನು ಓದಕ ಓದುದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಒಳ್ಳೆ ದನಗಳು ಒಂದ್ ಕಡೆ ಸೇರ್ಕೊಂಡು ಲಭ ಲಭ ಲಭ ಲಭೋ ಅಂತ. ತ ಕಿರ್ಚಕೊಂಡಂಗೆ ಕಿರ್ಚ್ಕೊತವೆ ವಡ್ದು ಸಾಯಿ ಸೋವರ್ಗೆ ಸೈಲೆಂಟ್ ಆಗ್ ಕುತ್ಕತಾವೆ. ಹೊಡಿದೆ ಹೋದ್ರೆ. ನಮ್ಮನ್ನು ತಲೆ ಮೇಲೆ ಹಂಗೆ ಐ ಯಾಕ್ ಹಿಂಗಾದ್ರೆ ನಿಜವಾಲುವೆ ಮಕ್ಳು ಯಾವ್ ಎಜುಕೇಶನ್ ಏನ್ ಅವ್ರು ಓದದು. ಏನು ಇಲ್ಲ. ನೀವ ಓದ್ಬೇಕಾದ್ರೆ ಪರವಾಗಿರ್ಲ್ಲಾಕ್ಕ ಕೀರ್ತಿ. ಸುಮಾರಗಾದ್ರೂ ಓತಿದ್ರಿ ಸರಿ ಈಗ್ ಹದಮೂರ್ ಮಾರ್ಕ್ಸು ಕೊಟ್ಟು ಕೊಟ್ಟು ಪಾಸ್ ಮಾಡ್ಬಿಡ್ತಾರಲ್ಲ ಪಿ ಯು ಸಿಗ್ ಹೋದ್ರಿ ಎಲ್ಲಾ ಉರುಳೋಯ್ತವಲ್ಲ. ಅಲ್ಲಾ ಪಿ ಯು ಸಿಗ ಹೋಯ್ತು ಅಂದ್ರೆ ಎಲ್ಲಾ ಉುರುಳು ಹೋಯ್ತಾರೆ.
ಹ್ಮ್
ಈಗ ಟೆಂತ್ ಅಲ್ ಪಾಸ್ ಮಾಡ್ಕೊತಾರೆ ಬಟ್ ಪಿ ಯು ಸಿ ಬಂದಾಗ ಎಲ್ಲ ಉರುಳೊಯ್ತವೆ. ತಲೆನಲ್ಲಿ ಮೂರ್ ಕಾಸದ್ ನಾಲೆಡ್ಜ ಇಲ್ಲ ಅಂತಂದ್ರೆ ಜ್ಞಾನನೇ ಇಲ್ದೆ
ಹ್ಮ್ ಹ ರೋಹಿಣಿತೆ ಇಲ್ಲಿ ಸರಿನೇ ಇಲ್ಲ ರೋಹಿಣಿ ತೆ ನಮ್ ಇದು ಆ ಆಫ್ರಿಕಾ ಎಲ್ಲಾ ಬಿಸ್ನೆಸ್ ಬಗ್ಗೆ ಮಾಡ್ತಾರ ಅಲ್ಲಿ. ಭಯ ಇಲ್ಲಿ ಬುಕ್ ಬುಕ್. ಬುಕ್ಕನ್ ಬಗ್ಗೆನು ಓದವಾ ತಿಳಾಗತ್ತರ ಓದೋದಿಲ್ಲ ಸುಮ್
ಏನುೂ ಇಲ್ಲ ಅದನ್ನೇ ನಿನಗೂ ಹೇಳುದು ಯಾವಾಗ್ಲೂನುನು ಪುಸ್ತಕ ಹಿಡ್ಕೊಂಡು ಓದದ್ ಎನ್ ಮಾಡ್ಬೇಡ ಸ್ವಲ್ಪ ಟೆಲರಿಂಗ ಹ ನಿಂಗ್ ಏನ್ ಇಂಟ್ರೆಸ್ಟ್ ಐತೆ ಅದಲ್ಲ ಸೈಡ್ ಸೈಡ್ ಅಲ್ಲಿ ಕಲಿಬೇಕು. ಅದ್ ಕಲ್ತ್ರೆ ನಾನ ಅದನ್ನೇ ನಾವವು ಸ್ಕಿಲ್ ಅಂತ ಅನ್ನೋದು ಸ್ಕಿಲ್ ಚೆನ್ನಾಗ್ ಬಂದ್ರೆ. ಆ ಸ್ಕಿಲ್ ಮಡಿಕಂಡು ಏನ್ ಬೇಕಾರೂ ಮಾಡ್ಬೋದು ಹ್ಮ್. ಸ್ಕಿಲ ಇಲ್ಲ ಅಂತಂದ್ರೆ. ಇಲ್ಲ ಹೋಗ ಕಂಪ್ಯೂಟರ್ ಸೆರ್ಕೋ. ಕಂಪ್ಯೂಟರ್ ಗೊತ್ತಾ.
ಹಾ.
ಕಂಪ್ಯೂಟರ್.
ಕಂಪ್ಯೂಟರ್ ಗೊತ್ತಲ್ಲ.
ಬೇಸಿಕ್ಸ್ ಎಲ್ಲ ಹೋಗಿದ್ಯಾ.
ಹ್ಮ್.
ಹ ನೀನ್ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದು ಹ್ಮ್. ಅಲ್ಲಾ ನೀನ್ ಕಾಲೇಜ್ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ. ಟ್ಯಾಲಿ ಅದೆಲ್ಲಾನು ಕಲ್ತ್ಕಂಡ್ರೆ. ಟ್ಯಾಲಿಕ್ ಸೇರ್ಕಂತ ಅಂದ್ರೆ ಟ್ಯಾಲಲ್ಲಿ ಬೇಸಿಕ್ ಎಲ್ಲ ಹೇಳ್ಕೊಡ್ತಾರೆ ಬೇಸಿಕ್ ಕೇಳ್ಕೊೊಂಡಬಿಟ್ಟ ಆಮೇಲೆ ಟ್ಯಾಲಗ್ ಬರ್ತಾರೆ ಬಂದ್ರೆ. ಅಚ್ಚಕಟ್ಟಾಗಿ ನಿನ್ಗೆ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ. ಜಾಬ್ಗೆಲ್ಲಾ ಹೆಲ್ಪ್ ಆಗುತ್ತೆ ಹೌದು ಹೆಲ್ಪ್ ಆಯ್ತಿತೆ. ತ್ಯಾಲಿ ಅಂತವೆೆಲ್ಲಾ ಕಲಿಬೇಕು ಯಾಕಂದ್ರೆ ಈ ಕಾಮರ್ಸ್ ಓದತ್ತತಿರೋದ. ತ್ಯಾಲಿ ಕಲಿಲೇಬೇಕು.
ಹೌದು ರಣೀತೆ.
ನಾವವು ಎಲ್ಲಾ ಟ್ಯಾಲಿ ಕಲ್ತಿದೀವಿ ಆದ್ರೆ ಏನ್ ಕಲ್ತೋ ಅಂತಾನ ಏನಂದ್ರೆ ಏನ ಡ್ಯಾಪ್ ಕಾಯಲ್ಲ. ಯೂಸ್ ಮಾಡಲ್ವಲ್ಲ. ಹಂಗ ಆಗೋಯ್ತು ಕಥೆ. ಆಮೇಲೆ ನಿಮ್ಗೆ ಯಾವಾಗಿಂದ ಕಾಲೇಜ್ ಶುರು ಅಂದ್ರೆ ಒಂದೇ ತಾರೀಕ. ಹಾ.
ಸೋಮವಾರದಿಂದ ಹ್ಮ್. ಮತ್ತೆ ಏನ್ ಪ್ರಣೀತಸ ಇವತ್ ಇವತ್ ಫುಲ್ ಕರೆ ಏನ್ ಬರಲ್ವಂತ. ತಲ್ಲ ಸಾಯಂಕಾಲ ತನಕ.
ಹ ನೋಡು ಅದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರೆ ಒಂದಷ್ಟು ಮಸಾಲೆ ಗೀಿಸಾಲೆ ರುಬ್ಬಿಟ್ಕೊ ಬರುತ್ತು. ಫೋನ್ ಗನೋಸಿ ಚಾರ್ಜ್ ಮಾಡ್ಕೊಂಡು. ಹ ಇಟ್ಕಬಹುದಾಗಿತ್ತು ಈ ಕಡೆಗೆ ಫೋನು ಚಾರ್ಜ್ ಇಲ್ಲ ಈ ಕಡೆ ಅಡಿಗೆ ನಾನು. ಒಳಕಲ್ಲ ಎಲ್ಲೂ ಕಾಲ ರುಬ್ಬ ಹಾಕ್ಬಿಟ್ಟು. ಸಾರು ಮಾಡ್ದ ಮಸಾಲೆ ಅಡ್ಸ್ಕಳಕೆ ಕರೆಂಟ್ ಇರ್ಲಿಲ್ವಲ್ಲ. ಇವತ್ ಫುಲ್ ಬರೋಣ ಮಂಗಳವಾರ ಹೊತ್ತ ಹೋಯ್ತು ಅಂತಂದ್ರೆ ಬರಲ್ಲ ಏಳ್ ಗಂಟೆ.
ಬರಲ್ಲ.
ಸಾಮಾನ್ಯ ಅಂತತ್ರ ಅಕಸ್ಮಾತ್ ಆರ್ ಗಂಟೆೆಗೆ ಬಂದಿಲ್ಲ ಅಂದ್ರೆ ಏಳ್ ಗಂಟೆ.
ಏಳು ಗಂಟೆ ಹ್ಮ್.
ಅದೇ ಅದೇ ಅದು ಮಂಗಳವಾರದತ್ತು ಹೋಗಿ ಐದ್ ನಿಮಿಷ ಬಂದ್ಬಿಟ್ ಹತ್ತು ನಿಮಿಷ ಅರ್ಧ ಗಂಟೆ ಇಲ್ಲ ಊಟ ಮಾಡ್ಕೆ ಬರ್ಲಿಲ್ಲ ಒಟ್ಟಿಗೆ. ಸಾಯಂಕಾಲ ಅಂದ್ರೆ ತಿಂಡಿ ತಿದ್ದಿದ್ದ ಲೇಟ್ ಆಯ್ತಲ್ಲ. ಹಂಗಾಗಿ ಅಲ್ಲೇ ತಿಂಡಿ ತಿನ್ಕೊಂಡೆ ಹೊಡ್ಕೊಂಡೆ ಬಂದೆ. ಈಗೂ ತಿನ್ನ ತಿನ್ತ್ತೆ ಒಂಥರ ಸೆಕೆಗು ಅದಕ್ಕೂ ಬಾರ ಉಡ್್ದ ಆದಂಗ ಆಯ್ತತಿ. ಮನೆಗ್ ಹೋಗಿ ಊಟ ಮಾಡೋಣ ಆಗ್ಬಿಟ್ಟು ಹಾಗ.
ನೆಮ್ದಿಯಾಗ ಕೂತಿದ್ದೀರ ನೀವ ಹ್ಮ್.
ಗಗನು ಗಗನ್ ಅವನಲ್ಲಿ ಅವನು ಅವೌನಾ.
ಹ್ಮ್.
ಹ್ಮ ಹ್ಮ್ ಅವಳಿಗೆ ಏಳು ಬಟ್ಟೆಗಳೆಲ್ಲ. ಸಿಟ್ಟಿ ಮೂರ್ ದಿನ ಆಯ್ತು. ಆಯ್ತಾ ಕ್ಲೀನ್ ಆಗಿ ಬಟ್ಟೆಗಳನ್ನೆಲ್ಲ ಮಾಡಚಿ. ಇದನ್ನ ಮಡಚಿ ಇಟ್ಟಿದೀನಿ ಕೂತ್ಕೊಂಡು ಅರ್ಧ ಗಂಟೆ ಕೂತ್ಕೊಂಡು ಸೊಂಟ ನುಯಿಸಸ್ಕೊಂಡು. ಎಲ್ಲಾ ಬಟ್ಟೆಗಳೆಲ್ಲ ಮಡಿಸಬಿಡೆ ಒಗೆಯದ ಒಂದ್ ಕಷ್ಟ ಮ. ಹಚ್ಚಿ ಕೊಟ್ರು ಎಲ್ಲಾರೂ ನೀಟಾಗಿ ಇಟ್ಬಿಟ್ಟು. ಹ ಎಲ್ಲಾನ ಎತ್ತಿ ಬ್ಯಾಗ್ ಹಾಕ್ಬಿಟ್ಟು. ಮನಾಗ ಊಟ ತಿಂಡಿ ಮಾಡಿದ್ಲ ಅವ್ಳು ಹೋಗ್ಲಿ.
ಮಾಡಿರ್ಬೇಕು.
ಹ್ಮ್ ಹೇಳು ತಿಂಡಿ ಮಾಡ. ಹ ತಿಂಡಿ ಮಾಡೋಣ ಅಂತ ಕೇಳ್ಬಿಟ್ಟು ತಿಂಡಿ ಮಾಡ ಆಮೇಲೆ ಅದು ದೋಸೆ. ಸಂಪಳ ಐತಲ್ಲಾ. ಅದನ್ನ ಕ್ಲೀನ್ ಆಗಿ ಆದ್ಮೇಲೆ ತೆಗೆದು ಅದನ್ನ ಫ್ರಿಜ ಅಲ್ಲಿ ಇಟ್ಬಿಡಕ್ ಹೇಳೇಳು ನಾನ್ ಸಾಯಂಕಾಲ ಬಂದು. ಹಾ ಇದಕ್ಕಾಕ. ಮಗಳು ಸಾರ್ ಹ ಹಾ. ಹ ಅವ್ಳಗ್ ಹೇಳು ಒಂಚೂರುದನ ಹಾಕ್ಬಿಟ್ಟು ಮಾಡಕ್ ಹೇಳಪ್ಪ. ಆಯ್ತಾ್ಮ ಆಯ್ತು ಏನು ಇಲ್ಲ ಅಷ್ಟ ಆಯ್ತು. ಕ್ಲಾಸ ಅಥ.
ಪ್ರಣಿತೆ ಇನ್ ಒಂದ್ ನಿಮಿಷ. ಮಾತಾಡಿರಣಿತ ಹಾಗೆ ಹಯ್ಯುತ್ತೆ.
ಹ್ಮ್ ಸರಿ ರಣಿ.
ಹಂಗಲ್ಲ ಅಲ್ಲಿ ಒಬ್ ಸರ್ ಬಂದ್ರು ಸರ್ ಬಂದ್ಬಿಟ್ಟು ನಿನ್ನೆ ಬಂದಿದ್ರಲ್ಲ. ಯಾರು ಬಂದ್ದಿದ್ದು ಅಂತ. ಮಗಳ ಮಾ. ಮಳ ಬಂದಿದ್ಲು ಅಂತ.
ಹೇಳ್ತಿದ್ರ.
ನಮ ಹುಡ್ಗಿಿನ ಎಲ್ಲಾರು ಹೋಗಿ ಮಾತಾಡ್ಸ. ಬಂತೇ.
ಚೆನ್ನಾಗಿದ್ದೀರಾ ಅಂತ ಕೇಳ್ತವ್ರೆ ನಮ್ಮಮ್ಮ. ನಿಮ್ಮಮ್ಮ ಚೆನ್ನಾಗ್ವರ ಅಂತ ಕೇಳ್ತಾರ.
ನಿಮ್ಮಾಮಚ ಹ್ಮ. ಕಿರ್ತನಾ ಹೋಗಿ ಬಿಸಿ ಬಿಸಿ ರಾಗಿ ಮುದ್ದೆ ಉಟ್ಟ.
ಹ್ಮ್ ಇತ್ರ ನಿಮ್ಮಗ್ ಒಂದೇ ಓ ಆಯ್ತು ರಾಗಿ ಮಂದಿ ಊಟ. ಹಾ.
ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡ್ಕೊಂಡು.